ಹೆಲೋ ಎನ್ ನಾದದಡ ರಿ ಸೌಕರ. ಊಟ ಗಿಟ ಎಲ್ಲ ಆಯ್ತಲ್ರರಿ. ಹಾ ಆಗ್ಯದ ನೋಡ್ರಿ ನಿಮ್ದು ಹಾ ಮತ್ ಮತ್ತೆ ಕಾಲೇಜ್ಕ ಏನ್ ಎಲ್ಲ ಹೋಗಿರಿ ಏನ್ರರಿ ಕಾಲೇಜ್ಗ ಹಾ ರೀ.
ಕಾಲೇಜ್ ಕಿನ ಇಲ್ರರಿ ರೌಂಡ್ ಒನ್ ಇದಾಕ್ಯವ್ರಿ. ರೌಂಡ್ ಒನ್ ಕಾಲೇಜ್ ಬೆಂಗಳೂರು ಅತ್ಯಾದ್ರಿ.
ನಾವು ನಾವು ಪ್ರೊಟೆಸ್ಟ್ ಮಾಡಕತ್ರಿ ನಮ್ ಕಾಲೇಜ್ ಅಗ್ರಿಕಲ್ಚರ್. ಕಾಲೇಜ್ ಸಲೆಂದ ಎಲ್ಲಾ ಖಾಸಗಿ ಕಾಲೇಜ ಗಳು ಓಪನ್ ಆಲ ಕುಂತವ್ರಿ ಎಲ್ಲ ಬಂದ್ ಮಾಡ್ಬೇಕಂತೆ ಎಲ್ಲ. ಓಪನ್ ಮಾಡಕತ್ತರಿ ಮ ಇಂಜಿನಿಯರಿ್ ಕಾಲೇಜ್ ಿಗೆ ಎಕ್ಸಾಮ್ ಬರಕ್ ಅವಕಾಶ ಕೊಡಕತ್ತಾರೆ ಎಲ್ಲಾ. ಆ ಬಂದ್ ಮಾಡ್ಬೇಕಕ್ಂತೆ ಎಲ್ಲ ಹೋರಾಟ ಪ್ರೊಟೆಸ್ಟ್.
ಮತ್ತೆ ನೀವು ಎಲ್ಲೇ ಶಾಪುರ್ ಎಮ್ ಎಲ್ ಅವ್ರಿಗೆ ಏನ್ ಬಂದ್ ಹೋಗ್ಯರಿ ಅವ್ರ ಏನ್ ಅನಲಕುಂತರ್ರಿ.
ಹ ಅವ್ರ ಅವ್ರ ಅವ್ರಿಗೇನ್ ಸಂಬಂದ್ರಿ ಅಗ್ರಿಕಲ್ಚರ್. ನಮ್ದ ಯೂನಿವರ್ಸಿಟಿ ರೈಚೂರ್ ಆತುದ್ರಿ ಅವ್ರರಿಗೆ ಅವ್ರರಿಗೆ ಶಹಾಪುರ ಎಂಎಲ್ಎ ಅವರಿಗೆ ಏನ್ ಸಂಬಂಧರಿ ಹೇಳಿ.
ಹಾ ನಿಮ್ಮ ಕಾಲೇಜುಗಳ ಎಲ್ಲಲ್ಲಿ ರಾಯಚೂರು ಯೂನಿವರ್ಸಿಟಿ ಆತ್ತೇಏನ್ರರಿ ನಿಮ್ದು.
ಹ್ಮ ಎಲ್ಲಾ ಎಲ್ಲಾ ಎಲ್ಲಾ ರಾಜಕಾರಣಿ.
ಅಲ್ಲಿ ಕಾಲೇಜ್ ಎದ್ರೆ ಮಾಡ್ಲಾತಿರಿ ಏನ್ರಿ ಅಲ್ಲಿ ರೋಡ್ ಬ್ಲಾಕ್ ಮಾಡ್ಲತಿರಿ.
ಈ ರೋಡ್ ರೋಡ್ ಎಲ್ಲಾ ಬ್ಲಾಕ್ ಮಾಡಿ ಯಾಕ್ ರೈತರಿರಿಗೆ ಎಲ್ಲಾ ಜನ್ರಿಗೆಲ್ಲಾ. ಸಂಕಷ್ಟ ಐರಣ ಯಾಕ ಹಾಕ್ಬೇಕು ಹೇಳಿ. ಪ್ರೊಟೆಸ್ಟ್ ಅಂದ್ರ ಸುಮ್ಮ್ ಅಲ್ಲೇ ಇದು ಮಾಡ್ಬೇಕಕ್ಂತ ಮಾಡ್ಬೇಕ್ರೀ. ಈ ಕಾರ್ ತೊ ತಿರುಗಾಡಲ್ಲ ಮತ್ತ ಟ್ಯಾಕ್ಟರ್ ಫ್ಯಾಕ್ಟ್ರರಿ ಎಲ್ಲಾ ತಿರುಗಾಡ್ತವಲ್ರರಿ ಎಲ್ಲಾ ಕಾರ್ ಗಾಡಿಗಳು ಜನ. ಮುಂದುಕ್ ಯಾಕ್ ಕಷ್ಟ ಪಡಬೇಕಕ್ ಅಂತ ಹೇಳಿ ಇದು ಮಾಡಕುಂತಿವಿರೀ.
ನೀವು ಎಲ್ಲಾ ಸ್ವಲ್ಪ ಹೋರಾಟ ಮಾಡ್ಬೇಕ್ರಿ ಹೆಂಗ ಕಂಗರಿ ನಮ್ ಕಾಕ್ರೋಚ್ ಜನತಾ ಪಾರ್ಟಿ ಹೆಂಗ ಮಾಡಕ್ಕೊಂತಾರ್ರೀ ಸುಮ್ ಉದ್ರರಿ ಕೆಲ್ಸ ಇರ್ಲದು ಆತರ ನೀವು ಇದು ಮಾಡಬೇಕು. ರೀ ನೀವು ಆಕ್ರೋಶ ಹೋಗಿ ಇದು ಮಾಡ್ತಾರ ಅಷ್ಟೇ ಅವ್ರು ಇದು ಮಾಡ್ತಾರ ಇಲ್ಲಾಂದ್ರೆ.
ಈಗಲ್ಲ ಈಗೆಲ್ಲಾ ಹೋರಾಟ ಅದು ಮಾಡಬೇಕಂತ ಹೊಡೆದಾಡಬೇಕಾಗುತ್ತದ ನೋಡ್ರಿ ಕೊಡ್ಲಿ ಬಡಗಿ ಎಲ್ಲ ತೋಂಗೆಸೀ ಎಲ್ಲ. ಸುಮ್ ಪ್ರೊಟೆಸ್ಟ್ ಅಂದ್ರೆ ಸುಮ್ ಎಲ್ಲ ಸರ್ಕಾರ. ಸರ್ಕಾರ ತಿಳಂಗ ಎಲ್ಲ ಮಾಡ್ರ ಮಾಡೋಕ್ ಹುಚ್ಚು ಜಾಸ್ತಿ ಹುಚ್ಚದ ಏ ಮಾಡೋಕ್ ಹೋಗ್ಬಾರ್ದು ನೋಡ್ರಿ.
ಅವ್ರ ಏನು ನಿಮ್ ಕೇಳೋಕ್ ಹೋಗಲ್ರಿ ನೀವು ಅಷ್ಟೇ ಅಟ್ಟೆ ಮಾಡಿ ಅಷ್ಟೇ ಇದು ಮಾಡಬೇಕಕ್ತ್ತತ್ರಿ ಯಾರು ಬಂದು ನಿಮ್ಗೆ ಕೇಳಿ ಹೋಗಲ್ರರಿ ಅವ್ರು.
ಹಾ ರೀ. ಮತ್. ಎಲ್ಲಾ ರೋ್ಣ ನೋಡ್ರಿ ಎಲ್ಲಾರ ರಾಜಕಾರಣಿಗಳುಸಂದ ಎಲ್ಲ ಮೋಸ ಮಾಡಲಾಕತ್ತ ರೀ ಎಲ್ಲ ವೋಟ್ ಹಾಕಿಸಿಕೊಂಡು. ಕೆಸಿ ಎಲ್ಲ ಮೊದಲು ರೊಕ್ಕ ರೊಕ್ಕದಾಸೀ ಜನರು ವೋಟ್ ಹಾಕ್ತಾರೆ ಜನರು ಮುಸ. ಸೋಲಕತ್ತರ ಶಿಶಿರೋಡು ಅದು ಮಾಡಿಸಿ ಕೊಡ್ತೀನಿ ಅಂತ ಹೇಳಿ ಏನು ಮಾಡಿಸಿಕೊಡಲಾಗ್ಯಾರ ನೋಡ್ರಿ. ಅಲ್ಲಾ ರೈತರು ಸಲ ಮನಿ ಅದೆಲ್ಲ.
ಕೊಟ್ಟದ್ರಿ ರಾಡಿಗಳು ಎಲ್ಲಾ ಚರಂಡಿಂಗ್ ನಡಬೇಕ. ಯಾಕಂದ್ರೆ ರಾಡಿ ಮೇಲೆ ನಡ್ದಂಗ ಆತ ರೀ ಒಂದ್ ರೋಡ್ ಇಲ್ರರಿ ನಮ್ ಊರಾಗ ಯಾವಾಗ ಇದು ನಮ್ದ್ ಇಲ್ಲಿ. ಈ ಇದಾತ ದೇನ ಏನ್ರಿ ಗೊತ್ತಾಗಲ್ಲೇ ಇದ್ರಿ ನಮಗುನು ನಾವ್ ಯಾರಿಗ ಕೇಳ. ಪ್ಲೇಲ್ರಿ ನಮ್ ಅಜಯ್ ಸಿಂಗ ಅವರಂದ್ರು ಹೂಗೀ ಬೆಂಗಳೂರ್ದಾಗ ಕೂಂತ್ ಬಿಟ್ರಾರಿ ಅವ್ರಿಗನ್ ಯಾರ ಕೇಳಪಲೇ ಇಲ್ರರಿ.
ಈಗ ರೈತ ಸಲಿಂದಲ್ಲ ಮನ ಅದು ಕಟ್ಕೊಡ್ತ ಮಾ. ಈಗ ರೈತ ಸಲಂದ ಎಲ್ಲ ಮನಿ ಕಲ್ಲ ಎಲ್ಲಾ ಕಟ್ ಕೊಡ್ತೀನಿ. ತಲಕತ್ತರಿ ಏನ್ ಮಾಡ್ಸ್ಕೊಡಲ್ಲರಿ ಎಲ್ಲಾ ನಮ ನಮ್. ನಮ್ಮ್ ಊರು ಪಂಚಾಯತಿ ಎಲ್ಲ ಒಂದು ಕೋಟಿ ರೂಪಾಯಿ ಎಲ್ಲ ಎತ್ಕೊಂಡ ತಿಂದ್ ಬಿಟ್ರೆ ನಮ್ಮ ಮೂರು ಪಂಚಾಯಿತಿ ಒಂದ ಒಂದು ಕೋಟಿ ರೂಪಾಯಿ ಎಲ್ಲ.
ಕೊೋಿರ ಅಂತ ರೊಕ್ಕ ಎಷ್ಟ ಜಸ್ತಿಯತ ತಿಿಂದನ್ಬಿಟ್ಟು. ಇರ್ತಾರಿ ನಂಬೇಲಿ ಅಂದ್ರ ಏನು ಮೀಸಲಾತಿನೆ ಇಲ್ರರಿ.
ಒಂದು ಗೋತಲಾಗ್ಯಾದ್ರಿ.
ಅಂತ ಎಲ್ಲ ರೂಮ್ ಗಳು ಮಾಡ್ತೀನಿ ಬಾತ್ೂಮ್ ಮಾಡ್ತೀನಂದ್ ಜಾಸ್ತಿ ಇದು ಮಾಡಿಬ ಬಿಟ್ಟ್ರರಿ ಒಂದ ಇದು ಮಾಡಿಬಿಟ್ಟ. ಇಲಿ ನಂಬಲ್ಲಿ ಅ
ಎಲ್ಲ ರೊಕ್ಕ ಏತಗೊಂಡಂತಿಂದ್ ಬಿಟ್ರರಿ ಈ ಸಿಸಿರೋಡ್ಡ ಮಾಡತನಂತ ಹೇಳಿ ರೊಕ್ಕ ಏತಗೊಂಡಂತಿಂದ್ ಬಿಟ್ಟರೀ. ಬಿ್ರಿ ಎಲ್ಲ ಅರ್ಧ ಮುರ್ದ ಕಾಂಕ್ರೀಟ್ ಎಲ್ಲ ಅರ್ಧ ಮುರ್ದ ಮುಗಿಸಿ ಗೆಸಿ ಎಲ್ಲೋ ರೊಕ್ಕ ಏತಗೊಂಡಂತಿಂದ್ ಬಿಟ್ರರೀ ನೋಡ್ರಿ ಎಲ್ಲ.
ಕೇಳೋರು ಇಲ್ಲರಿ ಜನ ಯಾರ ನಮ್ ಎಂ ಎಲ್ ಎ ಎನುೂ ಬರಲ್ಲಗೇನ್ರೀ ಯಾರು ಗ್ರಾಮ ಪಂಚಾಯತ್. ಅಧ್ಯಕ್ಷನ ಬಂದ ಕೇಳ ಕೇಳಪ್ಲೇ ಇಲ್ರಿ ಆ ತರಾ ಆಗಿ ಬಿಟ್ಟತದ್ರೀ ನಮ್ಮ್ ಊರು ಅಂದ್ರ
ಒಬೊಬ್ಬರ ಮಾತಾಡ್ರ ಚಂದ್ ಅದ ಹಣೆಬರ್ ಇಲ್ಲಂದ್ರ ಕಟ್ ಮಾಡ ಬಿಡ್ತ ನೋಡ ನಾ ಹೇಳಕತನ
ಮಾತಾಡೋ ಲ್ಲೇ
ಹುಂ ಹೇಳಕೈತ್ ನೋಡಿ ಈ ಸದೆ ಹೌದ್ರಿ ಈವೇಲಾ ರಾಜಕಾರಣಿಗಳೆಲ್ಲಾ ಎಲ್ಲಾ ಮಾಡಕತ್ತರ್ ನೋಡ್ರಿ ಏನ್ ಮಾಡಕ ಒಂದು ಗೊತ್ತಾಗಲ್ಲ ನೋಡ್ರಿ. ಎಲ್ಲಾ ರಾಜಕಾರಣಿಗಳು ಎಲ್ಲಾ ರೊಕ್ಕಾ ಎತಕೋಂಡ ತಿಂದು ಬಿಡ್ತಾರೆ ಬದಲು ಓಟ್ ಆಗೋಸಲದ ಆ ರೀ
ಪ್ಲೇ ಇಲ್ರಿ
ಹುಂ ಓಟ್ ಓಟ್ ಹಾಕಸಲ್ಲೆಂದ ಅಂದ್ರ ಜನ್ರ ಬಲೆ ಎಲ್ಲಾ ರೊಕ್ಕಾ ಗಿಕ್ಕಾ ಕೊಟ್ಟು ಎಲ್ಲಾ ಇದು ಮಾಡ್ದಗ ಮಾಡ್ತಾರೆ ಹಿಂದೆಡಿಸಿ ಎಲ್ಲಾ ರೋಡ್ ಎಲ್ಲಾ ಸಮಸ್ಯೆ ಪರಿಹಾರ ಮಾಡ ಮತ್ತ ರೊಕ್ಕಾ ಎಲ್ಲಾ ಎತ್ಕೊಂಡ ತಿಂದ್ ಬಿಡ್ತಾರೆ ಮತ್ ಅವೆತ್ ಜನರಿಗೆ ಓಟಹಾಕಸಲಂದ ಅವೆ ರೊಕ್ಕಾ ಕೊಡ್ತಾರೆ ಜನರಿಗೆ ಆಸಿ ಉಟ್ಟಿ
ನಂಬಲ್ಲಿನ್ನು ಅಹ ಎಲೆಕ್ಷನ್ ಹಿಂದಿನ ದಿನ ಬರ್ತ್ರೀ ಭಾಷಣ ಮಾಡ್ತಾರ ರಾತ್ರಿಗಿ ಎಲ್ಲಾ ಮನಿ ಮನೆಗ್ ಹೋಗಿ ಎರಡ ಎರಡ್ ಸಾವಿರ ರೂಪಾಯಿ ಕೊಟ್ಟು ಬಿಡ್ತಾರೆ ನಮ ರೈತ ಅದೇ ಖುಷಿಯಾಗಿ ಅವ್ರಿಗೆ ಓಟ ಬಿಡ್ತಾರೆ ಅವ್ರ ಮರ್ದಿನ ಅವ್ ನೀವು ಹೊದ ಕೇಳಿದ್ರ ಅವ್ರು ನಿಮ್ ಮ ಮಾತಾಡಲ್ರಿ ನೀವ್ ಯಾರಂತ ಆತರಾ ಮಾತಾಡ್ ಬಿಡ್ತಾರೀ ರೋಡ್ ಗಳು ಅಂದ್ರ ನಮ್ ಊರಾಗ ಒಂದ್ ರೋಡನು ಸುದ್ದ ಇಲ್ರಿ ಜವರಗಿದಾಗಂದ್ರ ಒಂದ್ ರೋಡನು ಇದೆಲ್ರರಿ ಅಲ್ಲಿ ಇಲ್ಲಿ ತೇಗ್ಗ ವಡ ಆಗಿ ಬಸ್ಸುಗಳು ಬೀಳೋದು ಗಾಡಿಗಳು ಬಿಳೋದು ಅದು ಆಗಲಾಕ್ತದ ರೀ ನಂಬಲ್ಲಿ ಅಂದ್ರು ಇದು ಸ್ಟೇಡಿಯಂ ಮಾಡ್ರೀ ಅದಂದ್ರ ಇದು ಮಾಡಿಬಿಟ್ರಾರೀ
ಜೆವರಿಗಿಗೆಲ್ಲಾ ಸೀದಾ ಮಾಡ್ಸರಲ್ರಿ ರೋಡ್ ಎಲ್ಲಾ ಸಿ ಸಿ ರೋಡ್ ಎಲ್ಲಾ ಕರೆಕ್ಟ್ ಮಾಡಿರಿ ಎಲ್ಲಾ ಎಲ್ಲಾ ರೋಡ್ ಎಲ್ಲಾ ಏನ್ ಜಂಪ್ ಇಲ್ಲಾ ಬಿಜಾಪ್ಪುರ ರೋಡಿಗೆ ಈಟ್ ಮಾಡ್ಸಲ್ರಿ ಆ ಕಡೆ ಎಲ್ಲಾ ಮಾಡ್
ಇಲ್ಲಿ ನಮ್ ಚಿಗರಳ್ಳಿಗ್ ಹೋತ್ ರೋಡ್ ನೋಡ್ರಿ ತೆಗ್ಗ ಹೆಂಗ ಬಿದ್ದಾವ್ರಿ ಬಿದ್ರ ಅಕಡೆ ಹೋಗಕ್ ನೋಡ್ರಿ.
ಚಿಗರಳ್ಳಿ ಎಲ್ಲಾ ಚಿಗರಳಿಗೆ ಎಲ್ಲಾ ರೋಡ್ ಮಾಡ್ಬಿಟ್ರಿ ಅಷ್ಟೇ ಮ್ಯಾಲ್ಲ್ ಮಾಡರಿ ಅಂದ್ರು ರೊಕ್ಕಾ ತಿಂದಾರ ರೀ
ಎಡ್ ದೇ ಮತ್ತೊಂದ್ ತಿಂಗಳ್ ಆಗಣತ್ ಅದೇ ತೆಗ್ಗ ಬೀದಬೀಡತದರಿ ಅದೇ ಯಾರು ಕೇಳಪ್ಲ ಇಲ್ರಿ ನಂಬಲ್ಲಿ ಆ ತರಾ ಆಗಿ ಬಿಟ್ಟದ್ರರಿ ಎಡ್ಡೆ ಇನ್ ತಿಂಗಳು ನೋಡ್ರಿ ಮತ್ತ ಅಲೇ ತೆಗಬಳ್ತದ್ರೀ ಎಲ್ಲಾ ಐರನ್ ಬೀಳ
ಹ್ ಆರೀ ಅಲ್ಲೇ ಏನ್ ತೆಗ್ಗಬಿಳಲ್ರರಿ ಅದೇ ಮತ್ತ ಏನ್ ಮಾಡಕ್ರೀ ಎಲ್ಲಾ ರೊಕ್ಕಾ ಕಾಂಟ್ರಾಕ್ಟರ್ ಗಳೆಲ್ಲಾ ರೊಕ್ಕಾ ತೋತಾರಿ ಪೂರಾ ಎಲ್ಲಾ ಅರ್ಧ ಮೂರ್ದ ಕೆಲಸ ಮಾಡಿ ರೊಕ್ಕಾತ್ಕೊಂಡಂತಂದು ಬಿಡ್ತಾರೆ ಈ ಎಲ್ಲಾ ಸರ್ಕಾರ ಎಲ್ಲಾ ಕೆಟ್ಟಬಿಟ್ಟ ಅದ ಈ ಗೌರ್ಮೆಂಟ್ ರೊಕ್ಕಾ ಹಾಕಿದ್ದುಸಿ ತಿಂದು ಬಿಡ್ತಾರೆ ನಮ್ಮೂರ್ ಪಂಚಾಯತ್ ನೋಡ್ರಿ ಒಂದ್ ಕೋಟಿ ರೂಪಾಯಿ ಆಕಾರಿ ಎಲ್ಲಾ ಒಂದು ಕೋಟಿ ಇಪತ್ತ ಲಕ್ಷ ಎಲ್ಲ ಎತ್ತಕೊಂಡ ತಿಂದ್ಬಟ್ಟು ಒಂದ್ ಕೆಲ್ಸ ಮಾಡ್ಸಿಲ್ರರಿ ಸಿಸಿ ರೋಡ್ ಮಾಡ್ಸಿಲ್ರಿ ಏನ ಮಾಡ್ಸಿಲ್ರರಿ ಎಲ್ಲಾ
ನಮ್ ಜನ್ರು ಹುಷಾರ ಅವ್ರಿ ಇವತ್ ಅವರು ಎಲ್ಲಾ ಎಲೆಕ್ಷನ್ ಬಂತ ಅಂದ್ರೆ ಎಲ್ಲ ಮನಿಗ್ ಸಾವಿರ ಎಡ್ ಸಾವಿರ ರೂಪಾಯಿ ಆಕತ್ತಾರಿ ರೊಕ್ಕಾ ಕೊಟ್ಬಿಡ್ತಾರರಿ ಅದ ಖುಷಿಗೆ ನಮ್ ಜನರ ಇದು ಮಾಡಿ ಬಿಟ್ಟಟ್ಬ ಬಿಡ್ತಾರೀ ರೋಡ್ ಮಾಡೋದಿಲ್ಲಾ ಏನಿಲ್ಲಾ ಮನಿಗೋಳ ಅಂದ್ರೆ
ಹಾ ರೀ
ಎಷ್ಟೋ ರೊಕ್ಕಾ ಬಂದ್ರೀ ಅದ ಕೆರ ನಂಬಲಿನು ಬಾತ್ರೂಮ್ ಗಳು ಕಟ್ಲಕ್ಕ ಅಂತ ಎಲ್ಲಾ ಮನಿಗೊಂದೊಂದು ಒಂದ ನಮ್ಮೂರ ಒಂದ ಬಾತ್ರೂಮ ಕಟ್ಟಿಲ್ರಿ ಅಂತಾವು ಸ್ವಚ್ ಮಾಡಸ್ಲಕ್ ಅಂತಾ ಇದು ಮಾಡ್ಸರ್ತಾರಿ ಒಂದ್ ರೋಡ್ ಮಾಡ್ಸದ ಇಲ್ಲಾ ಏನ್ ಇಲ್ರರಿ ಯಾರ ಕೇಳವ ಪ್ಲೇ ಇಲ್ರಿ ನಂಬಲ್ಲಿನು
ಎಲ್ಲಾ ಹೈರಾನದ ಎಲ್ಲಾ ಯಾರ ಕೇಳಾರ ಎಲ್ಲಾಕೆ ಏನ್ರೀ ಎಲ್ಲಾ ಇದ್ ಮಾಡ್ಬಿಟ್ರಿ ಈ ಪೊಲೀಸರು ಅವ್ರು ಲಂಚಾ ತಿನ್ನಲಾಕ್ ಬಿದ್ದಾರೀ ಎಲ್ಲಾ ಪೊಲೀಸರು ಲಂಚತಿಂದ ಎಲ್ಲ ಬಿಟ್ಟಬ ಬಿಡ್ತಾರೆ ಈಗ ಎಲ್ಮೆಟ್ ಹೈಕೊಂಡ್ ಹೋಗೋರು ಯಾರ ಹೆಲ್ಮೆಟ್ ಅ ಹಕೊಂಡ್ ಹೋಗಲ್ರರಿ. ಅವ್ರೂಾಯ ಫೈನ್ ಕಟ್ಟಕೊಂಡ ಲಂಚ್ಸ ಬಿಟ್ಟು ಬಿಡ್ತಾರೆ ಮೆ ಅವ್ರ ಆಯ್ತ ಎಲ್ಲ ಆಕ್ಸಿಡೆಂಟ್ ಅವ್ರು ತಲಿ ಹಡತಿದ ಸುಮ್ಮನೆ ಪೊಲಸರ್ ಇದು ಮಾಡುತ್ತೆ. ನೀ ಎಲ್ಲ ಕರೆಕ್ಟ್ ಡ್ಯೂಟಿ ಮಾಡಕತ್ನಿ ಇದು ಮಾಡಾಕತ್ನಿ ಅಂತ ಹೇಳ್ತಾರೆ ಸು್ ಸು್ನೆ ಎಲ್ಲ ವೇಸ್ಟ್ ನೋಡ್ರಿ ಎಲ್ಲ.
ದ್ರ ಎಲ್ಲಾ ಸಿ ಸಿ ಕ್ಯಾಮ್ರಾ ನಿಂತಂತೆ ಬರೇ ನಿಮ್ಮ್. ನೀವ್ ಹಂಗೆ ಹೋದ್ರಿ ಅಂದ್ರೆ ಸಿದ್ಧ ನಿಮ್ದ ಪ್ಲೇಟ್ ನಿಂತಂತೆ ಡೈರೆಕ್ಟ್ ಇದ ಬಿ ಬಿಡ್- ಟ್ಯಾ ಗಾಡಿ ಇ ಮಾಡಿ ಬಿಡ್ತಾರೀ ನಿ ಮನೆಗೆ ಬಂದ್ ಇ ಬಳ್ತದ್ರೀ ಅದು. ನಿಮ್ ಮನ ನೀವ ಹೋಗ ಕಟ್ಬೇಕ್ರೀ ಫೈನ್ ಆ ತರ ಈಗ ಬಿಟ್ಟದ್ರಿ ಅಮ. ಕಲ್ಬುರ್ಗ ಬಾರಿ ಸಿಸ್ಟಮ್ ಮಾಡಿಬಿಟ್ಟಾರ ಯಾರು ಪೊಲೀಸರು ರೂಕ್ಕ ತಿನ್ನಪ್ಲೇ ಇಲ್ರಿ ಒಂದ್ ರೂಪಾಯನು. ಸೀದಾ ಅವ್ರೇ ಚಿಟ್ಟಿ. ತಗಬೇಕ ಇದು ಮಾಡ್ಬೇಕ ಇಲ್ಲ ಸೀಧಾ ನೀವ ಏನನ್ ಹಂಗೆ ಹದ್ರ ಅಂದ್ರುನು ಕ್ಯಾಮ್ರಾಲೇ. ರಾಗಿ ಬಿಡತ ರೀ ಸಿಸ್ಟಮ್ ಬಾರಿ ಬಂದದ ರೀ ನಂಬಲಿ ಕಲಬುರಗಲ್ಲಿ.
ಅದು ಈ ಅದೇ ಸಿ ಸಿ ಕ್ಯಾಮ್ರಾ ಅಂದ್ರೆ ಈ ಏನು ಫೈನ್ ಅದು ಏನು ಎಲ್ಲ ಯಾರ ಹೆಸರು ಮೇಲೆ ಇರುತ್ತೋ ಅವ್ರಿಗೆ ಫೈನ್ ಬೋಲ್ತದ ರೀ ಈಗಏನು. ಯಾರ್ ಗಡಿ ಓಡಸಕತ್ತಿರ್ತ ಅವ್ರರು ಅರಿ ಫೈನ್ ಬರ್ತಾರೆ ಈಗ ಹೆಲ್ಮೆಟ್ ಅದ.
ಈಗ ಗಾಡಿ ಯಾರ್ ಮೇಲೆ ಇರ್ತೋ ಅವ್ರ ಮೇಲೆ ಫೈನ್ ಬಿಳ ಹೋಗ ಆತವ ರೀ ಯಾರ್ ಹೆಸ್ರ ಮೇ ಇರ್ತ ಅವ್ರ ಮೇಲೆ ಆತ.
ಹೌದ್ರಿ ಈಗಲ್ಲ ಈಗ ಗಾಡಿ ಓಡ್ಸರ್ಲ್ರಿ ಗಾಡಿ ಹಸರು ಈ ಮನಿ ಬಂದೆ. ಈಗ ಮನಿ ಅಂದ್ರ ಡೈರೆಕ್ಟ್ ಅಕೌಂಟ್ ನೆನೆ ರೊಕ್ಕ ಕಟ್ಟಾತರಿ ನ್ ಫೈನ್ ಬೀಳತರಿ ನಾ ಹೋಗಿ ಕಟ್ಟಿ ಬರಬೇಕ್ ಏನ್ ರಿ ಡೈರೆಕ್ಟ್ ಕಟ್ಟತಿ ಇರ್ಲ್ಲಾಕಂ.
ಅಯ್ ಆ ತರ ಇಲ್ರಿ ಫೈನ್ ಬೋಳ್ತರಿ ಮನಿ ಬರ್ತರಿ ಅದಕ್ ಚಿಟ್ಟಿ ನೀವು ಹೋಗಿ ಕಟ್ಟಿ ಬರ್ಬೇಕು ಹೋಗ್ರಿ.
ನಾ ಹೋಗ್ ಕಟ್ಟಿ ಬರಕನ್ ರೋಕ್ಕ ಅದಕ್ಕೆ. ಹೌದ ರಿ ಇದು ಮತ್ತೆ ಕಟ್ ಕಟ್ಲೆ ಅಂದ್ರೆ ಏನ್ ಇದು. ಈ ಫೈನ್ ಅ್ರ ಕಟ್ ಕಟ್ಲ ಅಂದ್ರೆಲ್ಲಾ ಗಾಡಿ. ಇಡ್ಕೊಂಡ್ ಹೋಗ್ತಾರೀ ಗಾಡಿನ ಸೀಜ ಮಾಡ್ಬಿಡ್ತಾರ ಈಗಲ್ಲಾ ಓಡ್ಸಾ ಆಡ್ಲಾರದಂಗೆ ಎಲ್ಲಾ ಮಾಡಿಬಿಡ್ತಾರ ಏನ್ರರಿ.
ಪೊಲೀಸರು ವೈದ್ ಬಿಡ್ತಾರೆ ಗಾಡಿ ಆ ತರ ಬಂದ್ಬಿಟ್ಟದ ಕಾನು. ಅದಕ್ಕೆೇ ನಂಬರ. ಕಲ್ಬುರ್ಗಿ ಎಲ್ಲಾ ಹೆಲ್ಮೆಟ್ ಇರಲಾರದ ತಿರಾಡಪ್ಲ ಇಲ್ರಿ ಅಂದ್ರು ಕಡೆ ಎಲ್ಲ. ತರಡ ತ ಅಂದ್ರ ಅ ಕಡೆ ಮಾರ್ಕೆಟ್ ಅದ ಹೋಗೋದಿತ್ತ ಅಂದ್ರ. ಹೆಲ್ಮೆಟ್ ಅದ್ ಹಾಕೊಂಡೆ ಹೋಗ್ಬೇಕ್ ರಿ ಇಲ್ಲಾಂದ್ರ ಫೈನ್ ಬೀದ ಬಿಡ್ತದ್ರೀ. ಪೊಲೀಸ್ ಎಲ್ಲಾ ಸ್ಟ್ರಿಕ್ಟ್ ಆಗಿಬ ಬಿಟ್ಟದ್ರ ಈಗೆಲ್ಲ.
ಈ ಎಲ್ಲಾ ಶಾಪರ್ದಾಗ ಜೇವರ್ಗಿ ಆಗ ಎಲ್ಲ ಮಾಡಬೇಕಕ್ಲ್ರಿ ಅವ್ರ ಶಾಪ್. ಮಾಡಲ್ಲ ಗ್ಯಾರ ಗೌರ್ಮೆಂಟ್ ತಿನ ಕತ್ತುದೇನು ರೊಕ್ಕ ರಾಜಕಾರಣಿಗಳು ತಿನಾಕತ್ತಾರೇನು ರೊಕ್ಕ. ಅಲ್ಲ ಹೈರಾಣ ಕತ್ತರಿ ಈಗ ಈಗೇಏನ್ ರಾಜಕಾರಣದವರು ಪಕ್ಕ ಕೆಲಸ ಮಾಡಲ್ಲ ರಿ. ಪೊಲಸ್ರ ಕೆಲ್ಸ ಮಾಡಲ್ಲಗ್ಯಾರ ಈಗ ಈ ಟ್ರಾಫಿಕ್ ರೂಲ್ಸ್ ಅಂತ್ರ ಏನ್ ಇ ಮಾಡಲ್ಲಗ್ಯಾರಾರಿ. ಟ್ರಾಿಕ್ ಬಲ್ಸ್ ಅಂತ್ರ ಬರೆ ಬೆಂಗಗಳೂರು ಅಂತಲ್ಲಿ ಇರ್ತಾರೆ ಇಲ್ಲ ಏ ಇ.
ನಾವು ನಾವು ನಾವ್ ಹುಷಾರಾದ್ರರು ಪೊಲೀಸ್ರ ಬೇಕಾಗಲ್ಲಲ್ರರಿ ನಾವ್ ಹುಷಾರಿರ್ಬೇಕ. ನಾವೇ ಅವ್ರು ಅವ್ರು ಅವ್ರು ಹೆದ್ರ ಬರೋಣ ಹೆಲ್ಮೆಟ್ ಹಾಕೊಂಡು ಅವರು ಗಾಡಿ. ವಾಸಸ್ ತಗಣ ಮತ್ ಎಲ್ಮೆಟ್ ತಗದ್ರಿ ಅಂಗ್ರೀ ನಾವು ನಾವು. ಚರಿರ್ ಹೋಗ್ರಿ ನಾವು ಬೇಕೈ ನವು ಹೆಲ್ಮೆಟ್ ಹಾಕ್ೇಬೇಕ್ರೀ ಅವ್ರ ಎಷ್ಟ ದಿನ ಅದ ಕಾಡಂಗ ರೀ.
ಜನ್ರಿಗೆಗ್ ಹೇಳಿದ್ರ ನ.
ಮತ್ತ ಅದೇ ಜನ್ರು. ಅಂದ್ರ ನಮ ಇನ್ನ ಶಾಪುರ್ದಾಗ ಎಲ್ಲಿ ಇದ್ರ ಬೆಲ್ಲ ಹಡಿತಾರಿ. ಇದ್ರ ಬಲ್ಲಿ ನ ಎಲ್ಲಿ ರಾಮ ಮಂದಿರ್ ಬಳಿ ಎಲ್ಲ ಎಲ್ಲ ಇಡ್ತಾರೆ ಈ ಕಡೆ. ಜೋರಿಯ ಅಂದ್ರೆ ಒಬ್ಬ ಪೊಲೀಸ್ ಎಲ್ಲಿ ತಿರಡಲ್ರಿ ಎಲ್ಲಿ ಹೆಲ್ಮೆಟ್ ಹಾ.
ಶಾಪುರದ ರಾಮ್ ಮಂದಿರ್ ಅದ್ರೀ. ಶಾಪುದ ರಾಮಂದಿ ಎಲ್ಲಿ ಕೇಳಿದಿರಿ ನಾ ಶಾಪುರದ ಕೇಳೇರಿ ಗುಲ್ಬರ್ಗ್ ಹಂಗೆ ಹೇಳ್ರಿ ಗುಲ್ಬರ್ಗ.
ಶಾಪುರ್ದಾಗ ಶಾಪುರ್ದಾಗನು ಇಡಿಯಲ್ರಿ ಜಾಸ್ತಿ ಶಾಪುರ್ದಾಗ ಏನ್ ಎಲ್ಲಿ ಇಡಲ್ರರಿ.
ಎ ಶಾಪುರ್ದಾಗ ಎಲ್ಲರಿ ಏನ್ ಮೂವರ ಕುಡ್ಸ್ಕೊಂಡ ಹೋದ್ರು ಹಿಡಿಯಲ್ರಿ ಶಾಪೂರ ಪೂರಾ ಹದಗೆಟ್ಟ ಬಿಟ್ಟರಿ ಶಾಪ್ ಪುರದವ್ರಿಗಿ ಎಲ್ಲಾ. ತಾಲೂಕ್ ಪಾಲೂಕ್ ಒಸು ಹದ್ಗೆಟ್ಟ ಬಿಟ್ಟವ್ರಿ ಈಗ ಈಗ ಎಡ್ರ ಈಗ ನೋಡ್ರಿ ಈಗ ಈಗ ಕೆಂಂಬಾಯಿ ರೋಡ್ ಅಂತೂ ಪೂರ ಕೆಟ್ಟ ಬಿಟ್ಟಿದ್ ಸ್ವಲ್ಪ್ನುೂ ಮಾಡ್ಸಲಾಗ್ಯಾರ ಎಲ್ಲ ಎಲ್ಲಬೇಕಾಲ್ಲೆ ತೆಗ್ಗಬಿದ್ದವ. ಎಲ್ಲ ಬೇಕ ಅಲ್ಲಿ ಬಸ್ ಆಕ್ಸಿಡೆಂಟ್ ಗಾಡಿಗೋಳ ಆಕ್ಸಿಡೆಂಟ್ ಎಲ್ಲ ಅಲ್ಲಕತ್ತಾವ ಇವ ಯಾರು ಸರ್ಕಾರನೆ ಕೇಳಲ್ಲಾಗೇರಾ. ಈ ನ್ಯೂಸ್ ರಿಪೋರ್ಟರ್ ಅಂತ ತಮ್ಮ್ ಸಲವಂದ್ ತಾವೇ ಒದರಾಡ್ತಾವರಿ ಇವು. ತಮ್ಮ್ ಸಲಂದ ತಾವೇ ಗಳಿಕಿ ಮಾಡೋ ಕೆಲ್ಸ ಎಲ್ಲ ಮಾಡ್ತಾರ ಹ ಈಗ ಜನರ ಸಲಂದ ಏನ್ ಮಾಡಲ್ರಿ ಇವರು ಸುಮ್ ಸುಮ್. ಸುಮ್ನೆ ಎಲ್ಲಾರ ಸುಮ್ ಸ್ವಲ್ಪ್ ಜಗಳ ಐತ್ತಂತ ದಬಾಸ್ ಜಗಳ ಆಗೇತಂತ ಟಿವಿ ನೈನ್ನ್ಯಾಗ್ ಹಾಕಿ ಬಿಡ್ತಾರಿ ಏನ್ ಮಾಡೋದ್ ಬೇಡ್ರಿ ಎಲ್ಲಾಮು.
ತಂಗಿಯದ್ರಿಗ್ ಎಲ್ಲಾ ನಾವು ನಾವು ಒಳ್ಳೇರಗ್ ಆರಿಸಿ ತಂದ್ರು ಇವೆಲ್ಲಾ ಬೇಕೇ ಆಗಲ್ಲ. ರಿ ನಾವು ಯಾರಿಗನ ನೋಡಿ ರೊಕ್ಕದಾಸೆಗ್ ಬಿದ್ದು. ಓ ಓಟ ಹಾಕಿ ಇದ್ ಮಾಡ್ತಾರೀ ಮತ್ ಅವ್ರದ್ದೇ ತಪ್ಪ್ರ ನಾವು ಎಲ್ಲರ ಚಲೋ ಒ ಒಳ್ಳೆ ಮನಷ್ಯರಿಗಿ. ತಂದ್ರ ಒಳ್ಳೆ ಕೆಲ್ಸ ಆತಾವ ರೀ ನಾವ್ ರೊಕ್ಕಕ್ಕ್ ಆಸೆ ಬಿದ್ ಇದು ಬೇರವರ ಯಾರಿಗನ ರೊಕ್ಕಕ್ಕ್ ಆಸೆ ಬಿದ್ದು ಯಾಡ್ ಸಾವಿರ ರೂಪಾಯಿ ಆಸೆ ಬಿದ್ದು ನಾವವ ರೊಕ್ ಹಾಗ ಇದು ಮಾಡ್ತವ್ರಿ ಅವ್ರ ಅಂದ್ರ ನಮಗೆ ಇದು ಅವ್ರ ಇಷ್ಟ. ಇಷ್ಟ ದಿನ ಹಾಕಿದ್ದೆಲ್ಲ ಅವ್ರೆಲ್ಲ ತಗೊಂಡ್ಬಿಡ್ತಾರಿ ಐತಿ ನಾವ್ ಇಷ್ಟೇ ಕುಡದ್ರೀ ಇಲ್ಲಿ. ಇಷ್ಟೇ ಆಗಿಬಿಡತ್ತರಿ ಯಾರ ಕೇಳೋರ ಇಲ್ಲ ಹೇಳೋರ್ ಇಲ್ರಿ.
ಮತ್ತ ಈಗ ಹೆಂಗ್ ಮಾಡ್ತರಿ ನೀವು ಕಾಲೇಜ್ ಎಲ್ಲ ಹಚ್ಚಿರಿ ಈಗ.
ಕಾಲೇಜ್ ಬೆಂಗ್ಳೂರ್ ಹಚ್ಬೇಕ್ರಿ ಇನ ರೌಂಡ್ ಒನ್ ಮುಗದದ್ರಿ ಈಗ ರೌಂಡ್ ಟೂ ಇನ. ಅ ನ ಕೌನ್ಸಲಿಂಗ್ ನಡದದ್ರಿ ಕೌನ್ಸಲಿಂಗ್ ಇನ್ನೊಂದ ಒಂದ ಹ ಒಂದ ಎಂ
ನೋಡ್ರಿ ನೋಡ್ರಿ ಚಂದದ ಹಾಕ್ರಿ ಈಗೆಲ್ಲಾ ಪಿ ಈಗೆ ಈ ಎಮ್ಎಲ್ಎ ಮಕ್ಕಳೆಲ್ಲ ರೊಕ್ಕ ಇದ್ದರೆಲ್ಲಾ ನಮ್ ಎಲ್ಲಾ ಗೌರ್ಮೆಂ ಬಡ ರು ಕ್ಕಾ ಎಲ್ಲ ತಿಂದ ಕೇಶಿ ಗೌರ್ಮೆಂಟ್ ಸೀಟ ಎಲ್ಲ ಕಸ್ಕೊಂಡ ತಾವ್ ಇದು ಮಾಡ್ಕೊತಾರಿ ರೊಕ್ಕ ಕಟ್ಟಿ ಕಟ್ಟಿ ಕಟ್ಟಿ ಎಲ್ಲಾ ನೀವು ಜು ಜೋಪಾನಲೆಶಿ ಹಚ್ಚರಿ ಸುಮತ್ ಕಾಲೇಜ್ ಅದ ಎಲ್ಲಾ ಎಲ್ಲಾ ಸಿಟಿಗ ಎಲ್ಲಾ ಕಸಕಲಕತ್ತಾರಿ ಈಗ ಈಗ ಈಗ ಒದ್ದಿವರೀಗ ಬೆಲಿ ಇಲ್ರಿ ರೊಕ್ಕ ಇದ್ದವರೀಗ ಬೆಲ ಅದ್ರಿ ಈಗ ಎಮ್ಎಲ್ಎ ಮಕ್ಕಳೆಲ್ಲಾ ರೊಕ್ಕ ಎದಕ್ ಕಸಲ್ ನೋಡ್ರಿ ಚಂದ ಹುಷಾರ್ಲಿ ಅಂತ ಇದೆಲ್ಲಾ ಮಾಡ್ರಿ ಮತ್
ರೊಕ್ಕ ಇದ್ದವರಿಗೆ ಆಟರಿ ಏನ್ ಯಾರು ಕೇಳಾಕ್ಲೆ ಇಲ್ರಿ ರೈತ್ರಿಗ್ ಬರೆ ಎಲ್ಲಾ ಎಮ್ಎಲ್ಎ ಎಂಪಿ ಮಕ್ಳ್ ಎಲ್ಲ ದೊಡ್ಡ ದೊಡ್ ಕಾಲೇಜ ಅವರು ಎಲ್ಲಾ ದೊಡ್ಡ ದೊಡ್ಡ ಕಾಲೇಜಗಳ ಕಟ್ಟಿ ಆರಾಮಾರಿ ಎಲ್ಲ ಕಡೆ ಈ ದೊಡ್ಡ ಬೆಂಗಂಗಳೂರ್ ಅಂತ ಎಲ್ಲ ದೊಡ್ಡ ದೊಡ್ಡ
ಮ ನಾವ್ ಬಡರ್ ಮಕ್ಳು ಓದ್ ಓದ್ರಿ ಬೆಲಿ ಇರ್ಲದಂಗ ಆತ್ತರಿ ಅವ್ರ ಎಲ್ಲಾ ಇದು ಮಾಡಕ್ತ್ತತರಿ
ಯಾಡ್ ಸಾವರ ರೂಪಾಯಿ ತಗೊಂಡ ಇಲ್ಲೆ ಕೊಡ್ಬೇಕರೀ ನಾವ ಅಂದ್ರ ನಾವ್ ಶಾಣ್ಯಾರ ಆಗ್ಬೇಕ್ರಿ ನಾವ ಎಲ್ಲ
ಹ್ಮ್ ಹ್ಮ.
ಜನರೆಲ್ಲ ಯಾಡ್ ಸಾವರ ರೂಪಾಯಿ ಆಸೆಗ ಬಿದ್ದ ಬಿಟ್ಟಾರಿ
ಎಲ್ಲ ಎಲ್ಲಾ ರೈತರು ವಿದ್ಯಾರ್ಥಿಗಳು ಎಲ್ಲಾ ಕುಂತು ಒಂದ್ಸಲ ಕುಂತ ಪ್ರೊಟೆಸ್ಟ್ ಮಾಡ್ಬೇಕ್ರಿ ಎಲ್ಲಾ ಹಾರಿ. ಮತ್ ಏನ್ ನಡದ್ರಿ ಕೆಲ್ಸ ಅದು ಎಲ್ಲೋ ಈ ಹೊಲಾ ಪಲಾ ಈಗ ಹೊಲ ಬಿಲ್ ಬಿತ್ರಿಲ್ರಿ ಗೊಬ್ಬರ ಹಾಕಿರಿ ಎಣ್ಣೆ ಹೊಡದ್ರ ಎಲ್ಲಾ ಮಾಡ ರಿಲ್ರಿ ಈ ಗ್ಯಾಪರ ಉಗದಿರಿಲ್ರಿ ಮಳಿ ಬಂದದ ನಿಮ್ ಕಡೆ.
ಎ ಮಳಿ ಬಂದದ್ರಿ ಈ ಇವ್ ಇವ ನಿನ್ನೆ ಮೊನ್ನೆ ಯಾಡ್ ದಿನ ಹೊಡದದ್ರಿ ಮಳಿ ಚಲೋನೇ ಹೊಡದದ್ರಿ.
ಮಳೆ ಬಂದಲ್ಲಿ ಚಂದ ಗೊಬ್ಬರ ಗಿಬ್ಬರ ಹಾಕಿ ಎಲ್ಲಾ ಬಿಜೆ ಪಿಜ ಊರಲ್ರಿ ಗ್ಯಾಪ್ ಪೂರಿಲ್ರೆ ಎಲ್ಲ ಗೊಬ್ರೊಪಿಬ್ರ ಹಾಕೆಸಿ ಇಲ್ಲ ಗೊಬ್ರ ಎಣ್ಣಿ ಹೊಡದ್ ಬಿಡ್ರಿ ಗೊಬ್ಬ್ರ ಗಿಬ್ಬ್ರ ಹಾಕದ ಆಗ್ಲಿಲ್ಲ ಅಂದ್ರ
ಹಾ ನಾವಿ ಆಗ್ಬಬೇಕ ಒಂದ್ ಸ್ವಲ್ಪ ಇದ ಬಿಟ್ಟಿವ್ರೀ ನಾಯಿ ಆಗ್ಬಬೇಕಕ್ರಿ ನಾಗೆ.
ಹೌದ್ರಿ ಈಗ್ ಎಲ್ಲ ನೋಡ್ರಿ ಎಲ್ಲಾ ಎರಡದ್ ಚಂದ ಗೊಬ್ಬ್ರೊಬ್ರಾಕ್ರಿ ಮಳೆ ಗಿಳ ಎಲ್ಲ ಚಂದ್ ಬರ್ತದ. ಎಣ್ಣಿ ಪೆಣ್ಣಿ ಹೊಡ್ರಿ ಗಳೆ ಪಳೆ ಹೊಡ್ರಿ ಎತ್ಗಳು ಅವಲ್ರಿ.
ಎತ್ಗಳ್
ಹೌದ್ರಿ ಮತ್ ಎತ್ತುಗಳೆಲ್ಲಾ ಚಂದ್ ಗಳೆ ಬಿಡ್ರಿ ಸದಿ ತಗಸ್ರರಿ ಎಲ್ಲಾ ಚಂದ ಬೆಳ ಮಾಗೆಲ್ಲ ಮತ್ತತ್ ನಿಮ್ ಕಾಲೇಜ ಫೀಸ್ ನ ಆತದೆ ಎಲ್ಲ ಆತದರಿ ಮತ್ತೆ ಇಂಜಿನಿಯರ್ ಯಾವ್ದ ಸಿವಿಲ್ ಮಾಡ ಅಂದ ಮಾಡ್ರಿ ಏನ್ ಮೆಕಾನಿಕಲ್ ಮಾಡಕ್ ಅಂದ್ ಮಾಡಿರಿ.
ಇಲ್ರರಿ ನಾವೆಲ್ಲಾ ಸೇಲ್ ಮಾಡ್ಬೇಕಲ್ಲಯತಿವೀ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ. ಸಿ ಎಸ್ ಐ ಏನಿಲ್ರರಿ ಸಿ ಎಲ್ ಮಾಡ್ಲಾ ತಿರಿ.
ಹೌದ್ರಿ ಸೀಲ್ ಮಾಡ್ರಿ ಮುಂದೆ ಜಾಬ್ ಏನ್ಂದ್ರದು.
ಸೀಲ್ ಮೇಲ್ ರಿ ಸೀಲ್ ಮೇಲ. ನಾವು ಪ್ರೈವೇಟ್ ಹೋಗೋದ್ರ ಇಲ್ಲ ಗರ್ಮೆಂಟ್ ಎಕ್ಸಾಮ್ ಇರ್ತಾವ ಗರ್ಮೆಂಟ್ ಎಕ್ಸಾಮ್ ಪಾಸ್ ಆದ್ರೆ ಗರ್ಮೆಂಟ್ ಇರ್ತವೆ.
ಅತರ ಇರ್ತವೆ.
ಎಲ್ಲಾ ಗೌರ್ಮೆಂಟ್ ಎಕ್ಸಾಮ್ ಎಲ್ಲ ಇ ತನ್ರಿ ಈಗ ಮತ್ ಗೌರ್ಮೆಂಟ್ ಎಕ್ಸಾಮ್ ಬರಿಬೇಕ್ರಿ. ಪ್ರೈವೇಟ್ ಏನ್ರಿ ಹತ್ ಹದಿನೈ ದ್ ಸಾವ್ರ ಕೊಡ್ತಾರೆ ಏನ್ ಲಾ ಬ್